ಹಲೋ ಹಾ
ಹ ಕ ಏನ್ ಅದು ಎನಲೈಸ್ ಅಂತೆಲ್ಲ ಹೇಳ್ದಲ್ಲ ಅದು ಓದ್ಬೇಕಾ
ಅ ಅಂದ್ರೆ ಇದ್ರಾಗ ಐತಿಲ್ಲ ಏನ ಕಳ್ಸಿದ್ದ ಇದ್ರಾಗ ನೋಡ್ಸ್
ಹಾ ನೋಡ್ತಲ್ಲಿ
ಅನಲೈಸ್ ಅಂದ್ರೆ ಅದ ಟೈಮ್ ಎಫಿಷಿಯನ್ಸಿ ಕಂಡಿಡು ಅದ ಅನಲೈಸ್
ಟೈಮ ಎಫಿಸಿಯನ್ಸಿಿನ
ಅದನ್ನ ಹೆಂಗ ಗೊತ್ತೈತನಾ ನಿಂದು ಒಂದು ಅದ ಬೇಕಂದ್ರೆ ಒಣ್ಣೆ ಮಾಡ್ ಷ್ಟ ಹಂಗ್ ಮಾಡ್ಕೊಷ್ಟ ಅಂದ್ರ ಒನ್ನೆ ಮಾಡಲದಗ ಬರ್ಬೇಕುದ ಅಷ್ಟೇ ಜಾಸ್ತಿ
ಹಾ ಅದಕ್ಕೆೇ ನಂಗ್ ಒಂಥರ ಆಯ್ತು - ಇದ್ರಲ್ಲೂ ಅದೇ ಸುಮಾರು ಅದೇ
ಹ್ಮ್ ಅದ್ರ ಮೇನ್ ಮೇನ್ ಕಾನ್ಸೆ್ಟ ಇದನ್ನ ಇಟ್ಕೊಂಡ್ ಬರ್ಬಬೇಕಕ್ ನೋಡಾ ಟೈಮ್ ಎಫಿಷಿಯನ್ಸಿ ನ ಇಟ್ಕೊಂಡ್ ಬರಬೇಕಾ.
ಟೈಮ್ ಎಫಿಷಿಯನ್ಸ
ಹ ನೆನಪ ಇರ್ಲಿಲ್ಲ
ಹ್ಮ್
ದಾ ಇದು ಎಕ್ಸಾಮ್ ಸರಿ ಆಗೋಗಲಾ ಇನ್ನೊಂದು್ ಹೇಳಿಂಗ ಗೊತ್ತತಿ ಬಿಟ್ಟ ಟ್ಟು ಬರಕ್ ಹೋಗ್ಬೇಡ ಈಗ ಟೈಮ್ ಎಫಿಷಿಯನ್ಸಿ ಗೊತ್ತಿಲ್ಲ ಹೋಗಿದು ಒಂದು ಎನ್ಲ ಆಗ್ಯನ್ ಹೂಲ್ ಆಗ್ಯನ್ ಏನ್ರ ಒಂದ್ ಆಯಕ್ ಬಂದ್ಬಿಡುದು ಅವರ್ನ್ನ ಕರೆಕ್ಟ ಅತಪ್ಪ ನೋಡಾ ಜಾಸ್ತಿ ಇರುದಿನ ಯ ಬಿಗ್ವಾಾಫ ನಾ.
ಬಿಕೊಪೆ ನ ಎಂದ ಹಾಗೆ
ಮುಗಿತ ಆಮೇಲೆ ಅದು ಎನ್ ಲಾಕ್ ಕೆೇಳಕ್ ಟೂ ಬರಿದು ಅದ ಇ ಅದೊಂದ್ ಆತು ಆಮೇಲೆ ಇದು ಅದ ಗಪ್ಪಾ ಯಾವ್ದ ಮಾಡಲ್ದಾಗಐತಿ ಹ ಹ್ಮ ಯಾವ್ ಮಾಡಿಲ್ಲಪ್ಪಾ ನೆನಪ ಬರವಲ್ತು ಹಾ ಎಡ್ನೇ ಮಾಡಿಲ್ದಾಗ
ಹಾ
ಟಾಪಾಲಜಿಕಲ್ ಶಾಟಿಗೆ ವಿ ಪ್ಲಸ್ ಎನ್ ಅಂದ್ರೆ ಎ ಎನ್ ಪ್ಲಸ್ ಎಮ್ ಬರೀ ಏನ್ರ ಬರರಿ
ಹಲೋ
ಹಲೋ ಈಗ ಹೇಳು
ನೀನು ಸೈಲೆಂಟ್ ಕುಂಡ್ರ ಬ್ಯಾಡ್ ಒಟ್ಟೆ ಏನೇನ್ರ ಮಾತಾಡ.
ಅಡ್ಲ್ ಅಡಿದಗ
ಹಾ ಅಷ್ಟ ಅವನ್ ನಾಕ ನಾಕ ಇರ್ತಾವ. ಅವನು ಹಳ್ಳೆ ಮಳ್ಳೆ ಬರಿದ ಆದ್ರ ಬ ಫಸ್ಟ್ ಟೂ ಅದಾಗ ಗೊತ್ತೈತಿ ಎಡ ಅದಾವ.
ಹ ಹೌದೌದು ಯ್ಯಾಡ್ ಮಾಡಿಲ್ಲ ಅದ್ರಾಗಿನು ಕರೆಕ್ಟ್ ನೋಡ್ಕೊಂಡ್ ಬರ್ಬೇಕು ಅಷ್ಟ. ಎರಡು ಮಾಡ್ಯುಲ್ ನಾ ಎರಡು ಮಾಡ್ಯುಲ್ ನ ನಾಳೆ ನೋಡ್ಬೇಕು ಅಂತಿದ್ದೀ. ಈಗ ನೋಡಿ ನೋಡಿ ಮೂರು ಮತ್ತ ನಾಲ್ಕು ಅಂದ ಬೆಸ್ಟ್ ಕೇಸ್ ಏನ್ ಗೊತ್ತದನು ಆಲ್ಮೋಸ್ಟ್ ಎಲ್ಲಾದ್ರಾಗೂ ಎನ್ ಇರಬೇಕು ಎನ್ ಇರ್ ಒಂದ ಇರ್ಬೇಕು ಎನ್ ಅಂದ್ರ ಒಂದಾ ಅ ಅ ಆಲ್ಮೋಸ್ಟ್.
ಬಿಗ್ಗ ಶಾಟು ಹಾ ಮರ್ಶಾಟು ಅಲ್ಗರಿದಂ ಹಾ ಅಲ್ಗರಿದಂ ಯಾವ್ಯಾವ್ ಯಾವ್ಯಾವಕ್ ಇಂಪಾರ್ಟೆಂಟ್ ಇರುತ್ತೆ ನೀನ್ ಜಾಗದಲ್ಲಿ ಯಾವ್ಯದ್ಯಾದಕ್ಕ ಬರಬಹುದು ಎಷ್ಟ ಯಾವ ಚಾಪ್ಟರ್ದಾಗ ಮೂರು ನಾಕು ಎರಡು ಮತ್ತೆ ಐದು
ನಾಕನೇದ್ ಅಂತೂರು ಹೇಳೇ ನಿನ್ಗೆ ನಾಕನೇದು ಎಲ್ಲಾ ಓದ್ಬೇಕಕ್ ನಾಕನೇದು ಇದ ಬರೋದಂತ ಗೊತ್ತಿಲ್ಲ ಹಾ ಐದನೇ ದರಗು ಗೊತ್ತಿಲ್ಲ ಐದನೇ ದಿನ ನೋಡಿಲ್ಲಣ್ಣ ನಾನು
ಹಾ ಇದರಲ್ಲಿ ಫ್ಲಾಯಿಡ್ಸ ಅದು ಇದು ಅನ್ಕೊಂಡು ಆಲ್ಮೋಸ್ಟ್ ಎಲ್ಲದಕ್ಕೂ ಅಲ್ಗರಿದಂ ತಮ್ಮ ತುಕೊಂಡೆ
ಈಗ ನೋಡ ಟೋಟಲ್ ಒಂದು ಮಾಡ್ಯುನಾಗ ನಾಲ್ಕು ಕ್ವಶ್ಚನ್ ಬರ್ತಾವ ಹ ಈಗ ಎಲ್ಲದ್ರಗೂ ಪ್ರಾಬ್ಲಮ್ಸ್ ಎಷ್ಟದವು ಐದು ಅರ್ ಮತ್ತ ಈ ಯಾಡ್ ಬರಂಗಿಲ್ಲ ಉಳ್ದಿದ್ದ ನಾಕ ಬರ್ತಾವ
ಹ್ಮ್ ಅದ್ರ
ಇಂಪಾರ್ಟಂಟ್ ಎಂಗ ಹೆಗ್ಗೆಲ್ತಿ
ಅದು ಹೌದು
ಇನ್ನು ಒನ್ನೆದ್ರಾಗ ಎರಡನೇದ್ರಾಗ ಹೇಳ್ಬೋದ ಒನೆದಾಗ್ರ ಮರ್ಚ ಚಾಟು ಕ್ವಿಕ್ಕಚ್ಚಾಟು
ಇದರಲ್ಲಿ ನಾಲ್ಕನೇ ಮಾಡ್ಯುಲಲ್ಲಿ ಅಲ್ಗುರಿತಂ ತುಂಬ ತುಂಬರುದಂತಿ
ಹ ಅವು ಏನ್ ಗೊತ್ತತನ ನೀನ್ ನೋಡ ಯಾವರ ಕಕುಎಸ್ಷನ್ ಪೇಪರ್ ತಗ್ದ ನೋಡ ಯಾಡ್ ಮೂರ್ ತಗದ್ ನೋಡು ಎಲ್ಲ ಒಮ್ಮೆ ಬಂದ್ಬಿಟ್ಟವ
ಅದೇ ಒಂದ್ ಕ್ವಶ್ಚನ್ಸತಿಗೆ ಅಂದ್ರೆ ಒಂದ್ ಕೆಳಕ್ ಇದು ಸಾಲ್ವ್ ಮಾಡೋದ ಇರ್ತದೆ ಅದ್ರ ಮ್ಯಾಲೆ ಇದು ಮಾಡು
ಹ ಹಂಗ ಕೊಡ್ತಾರ ಅವರು ಅವರು ಕೊಡ್ದ್ ಹಂಗ ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಅದಕ್ಕೆ ಇಲ್ಲಾಂದ್ರ ಅದ ಕೆಲಸ ಆಂಗಿಲ್ಲ
ಅದಕ್ಕೆ ನಾನು ನೋಡ್ತಾ ಇದೀನಿ ಕರೆಕ್ಟ್ ಆಗೋದಕ್ಕೆ
ಕರೆಕ್ಟ್ ಆಗಿ ಓದಿ ಏನ್ ಈಸಿ ಐತಿ
ಹ್ಮ್ ಇದೊಂದು ಯಾವ್ದ್ಲ ಇದು ಹಾರ್ಸ್ ಪೂಲ್ ಅಲ್ಗುರಿತಮ್ಮ ಬತ್ಕೊಂಡ್ ಅಲ್ಗುರಿತಮ್ಮ ಅದಲ್ಲ
ಎಷ್ಟನೇದ ಮೂರನೇದ್ರಾಗ
ಮೂರನೇದರಲ್ಲಿ
ಅದನ್ನ ಬಿಟ್ಟಿ ನೋಡ ನಾ ಈಗ ನಾನು ಒಂದೇದ್ ಓದಿನಿ ಯಾರ್ಡ್ನೇದ ಓದದಿಲ್ಲ ಒಮ್ಮೆ ಇದಕ್ ಬನ್ನಿ ಅದನ್ನ ಬಿಡಾತ್ನಿ ಅದನ್ನ ನಾವೇ ನೊಡ್ಕೋತನಿ
ಇದು ಈ ವಿಲ್ಟ್ರಿ ಒಂದು ನೋಡಣನೆ ಬಾಟಮ್ ಅಪ್ ಟಾಪ್ ಡೌನು ಮೂರ್ ನೋಡಣಿ ಅಷ್ಟೆ
ಹಾ ಸಾಕ ಬ ಬಾಟಮ್ಡನು ಾಪಡನು
ಹ್ಮ್ ಪ್ರಾಬ್ಲೆಮ್ ಈವೆಲ್ಟ್ರಿ
ಒಂದೇನು ಅನಿಮಿತ್ತಾನೆ ಮತ್ತೊಂದ ಯಾವ್ದ ಅದೇ ಒಂದು ದ್ರಪ್ಪಾ ಅದು ಕ್ವಶನ್ ಏನ್ ಬರ್ಲ್ಲ ಬರ್ಬಹುದ ಈ ಸತಿ ಅಂತೆ
ಯಾದ ಹೇಳು
ಅದುಗ್ ಏನು ಬರ್ತದೆ ಅದದುದ್ಯಥಿ ಇಂಪೋರ್ಟೆಂಟ್ ಕಶನ್ ಕೌಂಟಿಂಗ್ ಶಟ್ಂತಿ
ಏ ಐ್ತ ಅದ ಕೌಂಟಿಂಗ್ ಶಾರ್ಟ್ ಅದ ಅದ ಏನದ ಹಾರ್ಸ್್ಮೋನ್ ಅಲ್ಲಗ ತ ಮನೆ ಆರ್ಸ್ ಪೂರ್ಲೈತ್ಲ
ಹಾ ಹಾ
ಅದ್ ಅದ್ರಾಗ ಒಂದ್ ಟೈ ಅದು ಇದ್ರಾಗ ಒಂದ್ ಟೈಪ್ನ ಐತದೆ
ಹಂಗ ನ ಅದನ್ನು ಹಡ್ಸ್ಬಿಟ್ಟನೆ
ಅವ್ನ್ ಲಾಸ್ಟ್ನಕ್ ನೋಡ್ಕೋದು ಗೊತ್ತಾಲಿಲ್ಲದ್ರೆಲ್ಲಾ
ಹ್ಮ್ ಅಷ್ಟೇ ಈಗ ಅ ಐದನೇ ಮೂಡಿಲ್ಲ ಯಾವ್ಯಾ ಅದು ನೋಡ್ಬೇಕ ಈಗ
ಇನ್ನ ಮುಡಿಂದಾಗ ಐತಿ ಅದರಾಗೇನಿಲ್ಲ ನೋಡ್ಕೊಬೇಕಟ್ಟ
ಹ್ಮ್ ನೀನ್ಸತಿ ಐದ್ನೆ ಮೂಲ್ಗೆ ಹೆಚ್ಚು ಮಾರ್ಕ್ಸ್ ಬಂದಿತ್ತು ನಂಗೆ ಅದಿಕ್ಕೆ ನೋಡ್ಬೇಕು
ಐದ್ದೇ ಮಾಡಿದಲಾಗ ಜಾಸ್ತಿ ಐದ್ದೇ ಮಾಡಿದಲಾಗ ಇದನ್ ಕೇಳಂಗಿಲ್ಲ ಜಾಸ್ತಿ ಏನ ಅಲ್ಗಾರದಮ ಕೇಳಂಗಿಲ್ಲ ಅನು ಸತಿ
ಬರೀ ಸಾಲ್ವು ಮಾಡೋದು ಹ್ಮ್ ಅದಕ್ಕೆ ಇಂದುಸರ್ತಿ ಹೆಚ್ಚು ಬಂದ್ಬಿಟ್ಟಿತ್ತು ಮಾಡಸು ಥರ್ಡ್ ಇಂಟರ್ನಲಲ್ಲಿ
ಎಷ್ಟು ಕೊಟ್ಟಿದ್ದ
ಟೋಟಲ್ ಇಪ್ಪತ್ತೆಂಟೇನುವಾ
ಹಾ ಹಾ
ಇಪ್ಪತ್ತೆರಡು ಇಪ್ಪತ್ತೆಂಟು ಅದರಲ್ಲಿ ಅವಾವರೇಜ್ ಆಗೋಯ್ತು
ಒಂದ ಆಗಿದ್ರು ಹಾಕಿತದ ಏಳ ಜನ ಇಪ್ಪತ್ತ ಏಳಕ್ ಮ್ಯಾರ
ಅಪ್ಪು ತೋಳಿಿಗೆ ಮಾಡೀರಾ ಹತ್ತಿಳ್ಕೊಂಡೆ ಯರೇಜು ಇದ ಮಾ ಅಂದ್ರೆ ಎಲ್ಲ ಸೇರಿಸಿ ಇದು ಎಂತ ಎಂತಾದ್ರು ಮೂರ್ ಇಂಟ್ರ ನಲ್ಲೂ ಮತ್ತೆ ಇದು ತದ ಎಮ್ ಸಿ ಎಂ ಸಿ ಕ್ಯೂ ಎಟಿ ಒನ್ ಅರೆ ಸೇರಿಸಸ್ಕೊಂಡು ಇಪ್ಪತ್ತೆಂಟು ಮಾಡಿರಾ ಹ್ಯಾವ್ ರೇಜು
ಯಾವ್ದು ಗೊತ್ತಿಲ್ಲ ಎಷ್ಟ ಮಾಡ್ರೆ ಆದ್ರ ಅವಕಿ ಎಲ್ಲಾರೂ ಮಾರ್ಕ್ ಬಿತಾಳ ಮ್ಯಾಮ ಹ ಅದ್ರಾಗ ಧನುಷ್ಯಂದ ಇಪ್ಪತ್ತೆಂಟ ಆಗೈತಿ ಎಲಿಜಿಬಲ್ ಮಾಡ್ಯಾರ
ಇಪ್ಪತ್ತೆಂಟ
ಒಂದ್ರು ನಿತೀಶ್ಂದ ಇಪ್ಪತ್ತಏೇಳನ ಹಾಗೇ
ಅಗೇತಿ ಇದ್ರ ಮಾರ
ನಿನ್ ಎಲಿಜಿಬಲ್ ಮಾಡ್ಯ್
ಇಪ್ಪತ್ತೆಂಟು ಬಿದ್ದಿ್ರ ಎಲಿಜಿಬಲ್ ಆತಿದ್ರಾ ಆತರ ಅದ್ರು ಮ್ಯಾಗೆ ಹೇಳಿನಿ ಹ್ಮ್ ಈಗ ಇದು ಮೂರ್ ನೋಡ್ಕಾಣನೆ ಹೊಲ್ಗುರಿತ ಮುಂದ ನೋಡ್ಕೆ ಕಡೆ ಐದನೇ ಮಾಡಲ್ ಹಾಗ್ಬಿಡ್ತೆ ಈಗೆ ಅರ್ಧ ಮರ್ದ ನೋಡ್ಕೊಂಡು ಇಂಪಾರ್ಟೆಂಟ್ ಹೆಚ್ಚು ಇಂಪಾರ್ಟೆಂಟ್ ಇದ್ದ್ದ ನೋಡ್ಕೊಂತ ಹೋಗ್ತೀಗ ಅಷ್ಟೆ ಎ
ಇಂಪಾರ್ಟೆಂಟ್ ನೋಡಬೇಕ ಅವನ್ ನೋಡ್
ಅಷ್ಟೇ ಮ ಮೇನ್ ಇಂಪಾರ್ಟೆಂಟ್ ಇದಲ್ಲಿ ನೋಡ್ಕೋಳನ ಈಗ ಮೂರು ಮೋಡಿರಲ್ಲಿ ನೋಡಬೇಕು ಒಂದೇ ಮಾಡಲ್ ಮತ್ತೆ ನಾ ಎರಡನೇ ಮಾಡಲ್ ನೋಡ್ಬೇಕು ನಾಳೆ ಮು ಹ್ಮ ಮೂರ್ ಕಂಪ್ಲೀಟ್ ಮುಗಿಸಿದ ಫ್ಲವರ್ ಮೂರನೇ ಮೊಲು ಕಂಪ್ಲೀಟ್ ಮುಕ್ಸ್ ಅ ಇದು ಇದು ಅರ್ಧ ಆಗದೆ ಅದು ಅರ್ ಆಗದೆ ಹದಿನಾಲ್ಕನೇದು
ಹ್ಮ್ ಹ್ಮ್
ಅದಕನೆ ಒಡ್ತಾ ಇ
ಹ ಆರಾಮಗ ಸ ಆರಾಮ ಬಲಿದ್ದತೆ
ಅರ್ಧ ಅರ್ಧ ಮರದ ಆದ್ರುವಾ ಎಲ್ಲಾದ್ರು ಒಂದ್ ಎರಡು ಮಂತ ಬಂದ್ ಬಿಟ್ರೆ
ಹ
ಅದಕ್ಕೆ ನೋಡ್ತಾದೀನಿ ಅಂದ್ರು ನೋಡುವಾ
ಬರ್ತಾವ ಹಂಗ ಬರಂಗಿಲ್ಲ ಅಂತಲ್ಲ ಬರ್ತಾವ ಆದಂತ್ರು ಬರದಕ್ಕೆಮ್ಮೆ ಮೇಯ ಹೇಳಾಕ ಬರಂಗಿಲ್ಲ ಬಾಳ ಬಂದವ ಹಂಗ ಯಾವದ ಬಿಟ್ಟ ಹೋಗಿರತ್ತಿವಿ ಅದ ಬರ್ತೈತಿ
ನಾಕನೇ ಮೂಡೂಲಲ್ಲಿ ಇದ್ ನೋಡ್ಬೇಕಾಗಿತು
ಏನ
ಇನ್ ಟೈಮ ಎಫಿಷಿಯನ್ಸಿ
ಅದ್ರಾಗ ಟೈಮ್ ಅಫಿಶಿಯನ್ಸಿ ಜಾಸ್ತಿ ಕೇಳಂಗಿಲ್ಲ ಅನಸುತ್ತೆ ಕೇಳ್ತಾನ ಆದ್ರೆ ಏನಿಲ್ಲ ಅದ ನೀ ಹಲಗಾರಿದಂನ್ನ ತೊಳ್ಕೊಂಬಂದೆ ಅದ್ನ್ ಬರೀದೆ
ಅಲ್ಗಾರಿದಮ್ ಬರ್ದರ ನಡಿತೈದ
ಹಾ ಟೈಮ್ ಎಫಿಷಿಯನ್ಸಿ ಬಂದ್ರ ಅಲ್ಗೊರಿದಮ್ ಬರಬೇಕ ನಿನಗ ಅಲ್ಗೊರಿಧಂ ಬಂತ ಟೈಮ ಎಫಿಷಿಯನ್ಸಿ ಬರ ಅದ್ರಾಗ ಎರಡು ಒಂದ ಅದ
ಎರಡ ಒಂದ ದಿನ ಮತ್ತೆ
ಅಂದ್ರ ಅದರಿಂದನ ಸಾಲ್ವ್ ಮಾಡ್ಬೇಕಿದ್ರ
ಓಹೋ ಹಂಗಾ ನೋಡುವ ಇದು ಮಾಡುದು ನೋಡ್ತೆೆ ಮತ್ತೆ ಹಲಗರಿದಂ ಐದನೇ ಮಾಡೆಲ್
ಹಾ ಹಾ
ನೆಕ್ಟ್ ಸಪ್ ಅದು ಇದ್ರ ಮ ಹೇ ಇಲ್ಲ ಏನ್ ಇದು ಗ್ರಿಡಿ ಮೆಥಡ್
ನಾಲ್ಕನೇ ಮಾಡಲ್ದಾಗ ಏನೇನ ಐತಿ ಹೇಳಿ ನ್ಯಾಪ್ಸ್ ಹಾಕದಾಗ ಒಂದು ಡೈನಾಮಿಕ್ ಐತಿ ಹ ನಾಲ್ಕನೇ ಮಾಡಲ್ ಒಂದ್ ಡೈನಾಮಿಕ್ ಐತಿ ಇನ್ನೊಂದು ಮೆಮೊರಿ ಫಂಕ್ಷನ್ ಐತಿ ಹೌದಿಲ್ಲ ಅವು ಅದ್ರಾಗೆಲ್ಲ ಇದೈತೆ
ಹ ಗ್ರೀಡಿ ಮೆಥಡ್ ಇದೆಯಾ ಇದ್ರಲ್ಲ ಇದೆಯಲ್ಲ ನಾಲ್ಕನೇ ಮಾಡುವಲು
ಗ್ರೀಡೆ ಮೆಥಡ್ ನಾಕ
ಹಾ ಗ್ರೀಡಿ ಮೆಥಡ್ ಕ್ರೀಮ್ಸ್ ಅಲ್ಗೋರಿದಮ ತಮ್ಮ ಕೃಷಸ ಕಲ ಅಲ್ಗೊರಿದಂ ಡಿಜಿ ಸ್ಟ್ರಾಸ ಅಲ್ಗೊರಿದಂ ಡ ಅದು ಇಂಪೋರ್ಟೆಂಟ್ ಅಲ್ಲನಾ
ಹಾ ಕೇಳ್ತಾನ ಅದನ್ ಅದಕನ್ನೇ
ದ ಅದು ಕೂವ
ಅಲ್ಗೊರಿದಮ್ಮ್ ಎಲ್ಲದಕ್ಕೂ ಸೇಮಲ್ಲ ಏನ್ನ ಗೊತ್ತಿಲ್ಲರಕಂದ್ರ ಪಾರ್ ಲೂಪ ಹಾಕದು ಅಲ್ಲಿನ್ ಸೋಯ ಮೀಟತಿ ಎ ಅಯ ಕುಲ್ತು ಈ ಅಪ್ಜೆ ಬಿ ಅಪ್ಜೆ ಮಾಡೆ
ಹ್ಮ್ ಇದು ಸೆಂಟೆನ್ಸ್ ಅಲ್ಲಿ ಬರ್ದ್ರು ಓಕೆನಾ
ಹಾ ನಡಿತೈತಿ
ಒಂದ ಎರಡು ಮೂರ್ ಸೆಂಟೆನ್ಸ್ ಅಲ್ಲಿ ನೋಡ್ಕೊಂಡ್ಬಿಡುತ್ತೆ ಒಂದ ಸ್ವಲ್ಪ ಇದ್ರಲ್ಲಿ ನೋಡ್ಕೊಂಡ್ ಬತ ಇದ್ರಲ್ಲಿ ಬಂದಿತ್ತಪ ಫುಲ್ ಸೆಂಟೆನ್ಸ್ ಅಲ್ಲ ಅದ್ರ ಮುಂದೆ ಫಾರ ಅದು ಫಾರಯ ಲ್ಲ ಹಾ ಕದವ
ಹ ಹಂಗ ಮಾಡ್ಕೋತ್ ಹೋಗೋದ್ ಅದನ್ನ.
ಹ್ಮ್ ಆತರ. ಏನ್ ನೋಡ್ತ ಈಗ ಹ್ಮ್ ನೆನ್ ನೆನ್ಪಿಟ್ಕೊಂಡ ಕಷ್ಟ ಅಲ್ಲ.
ಹ್ಮ್ ಎಲ್ಲಾನೆ ನೆನಪಿಡ್ಕೊಂಡ ಹೋಕ್ಕಿನ ಅಂದ್ರ ಆಗಂಗಿಲ್ಲ.
ಅದಕ್ಕೆ ಎಂಗಾದ್ರ ಪಾಸ ಆದ್ರ ಸಾಕತ್ತ ನೀವು.
ಹ್ಮ್
ನಾ ನೀನಗ್ ಕಾಲ್ ಹಾಕ್ತೀನಿ ಓದ್ಕೊಂತೀನಿ.
ಅಡ್ಡಿ ಇಲ್ಲಾ ಅಡ್ಡಿ ಇಲ್ಲಾ.